ಹಾ ನಮಸ್ತೆ
ನಾ ಲಿಖಿತಾ ಅಂತ
ಹೌದ
ಹಾ
ಅನಂತ
ಹೌದಾ ಏನ್ ಊಟ ಮಾಡಿದ್ರಿ ಇವತ್ತು
ನಾವು ಅನ್ನ ಸಾರು ಮಾಡಿದೀವಿ ಇ ಕಿತ
ಹೌದಾ
ಹಾ ನೀವು
ನಾವು ಅನ್ನ ಸಾಂಬಾರ್
ಹೌದಾ ಏನ್ ಸ್ಪೈನು ವಿಶೇಷ ಇಲ್ವಾ ಇವತ್ತು ಶನಿವಾರ
ಏನು ಇಲ್ಲ ಸಾನ ಅವ್ರೆ
ಹೌದಾ ಬೆಳಗ್ಗೆ ತಿಂಡಿ
ಬೆಳಗ್ಗೆ ಚಪಾತಿ ತಿಂದ್ವಿ
ಚಪಾತಿ ತಿಂದ್ರ ಚಪಾತಿ ಜೊತೆ ಏನ್ ತಿಂದ್ರಿ ಹಲೋ
ಹಲೋ ಕೇಳ್ಸ್ತಿದಿಯಾ
ಹಾ ಕೇಳ್ಸ್ತಿದಿಯ ಲಿಖಿತ ಅವ್ರೆ
ಹಾ ಕೇಳಿಸ್ತಿದೆ
ಚಪಾತಿ ಜೊತೆ ಏನ್ ತಿಂದ್ರಿ
ಚಪಾತಿ ಜೊತೆ ಟೊಮೆಟೊ ಗೊಜ್ಜು
ಹೌದಾ ಏನ್ ಲಿಖಿತಾ ಅವ್ರೆ ಬೆಳಿಗ್ಗೆ ತಿಂಡಿ ಮಾಡಿದ್ದೆ ಇಸ್ಟ್ ನಿಧಾನವಾಗಿ ಹೇಳ್ತೀರಾ ಏನ್ ತಿಂದಿದ್ದು ನೆನ್ಪಿಲ್ವಾ ಏನು
ಮರ್ತ್ಬಿಟ್ಟಿದೀನಿ ಅದನ್ನ ಹಾ ಮತ್ತೆ ಸಣ್ಣ ಎಲ್ಲೂ ಪ್ರವಾಸ ಹೋಗಿಲ್ವಾ
ಎಲ್ಲು ಹೋಗಿಲ್ಲ ಲಿಖಿತವ್ರೆ ನೀವು
ನಾವು ಹೋಗಿಲ್ಲ ಸಾನ ಅವ್ರೆ
ಹೌದಾ ಹ್ಮ್ ಏನ್ ಮಾಡ್ತಿದ್ರಿ
ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ
ಹೌದಾ ಹ್ಮ್
ಮತ್ತೆ ನಿಮ್ಗೆ ಯಾವ್ಯಾವ ಆಹಾರ ಇಷ್ಟ
ಅಂದ್ರೆ ಅರ್ಥ ಆಗ್ಲಿಲ್ಲ ಲಿಖಿತ ಅವ್ರೆ
ನಿಮ್ಗೆ ಯಾರ ಊಟ ಇಷ್ಟ
ಯಾವ ಊಟನಾ ನಿಮ್ಗೆಲ್ಲಾ ತರದ ಊಟ ಅಂದ್ರೆ ಇಷ್ಟ ರೊಟ್ಟಿ ಮಾಂಸಹಾರಿ ಅದ ರೊ ಟ್ಟಿ ಪಲ್ಯ ಅಂದ್ರೆ ಇಷ್ಟ ಜಾಸ್ತಿ ನನ್ಗೆ ಅನ್ನದ್ಕಿನ ಜಾಸ್ತಿ ಹಾ ರೊಟ್ಟಿ ರೊ
ಮುದ್ದೆ ಇರುತ್ತಾ ನಿಮ್ ಕಡೆ ಮುದ್ದೆ ಮುದ್ದೆ
ಹಾ ಮುದ್ದೆನೂ ಇರುತ್ತೆ ರೊಟ್ಟಿನೂ ಇರುತ್ತೆ
ಹಓ
ಹಾ ನಿಮ್ ನಿಮ್ ಕಡೆ ಇರುತ್ತ ರೊಟ್ಟಿ
ಇಲ್ಲ ಇಲ್ಲ ನಮ್ ಕಡೆ ಬರಿ ಮುದ್ದೆ ಅನ್ನ ಸಾರು ಅಷ್ಟೆ ಹ ರೊಟ್ಟಿ ಎಲ್ಲ ಮಾಡಲ್ಲ
ನಮ್ ಕಡೆ ತಿಂಡಿನೇ ರೊಟ್ಟಿ ಮಾಡ್ತೇವಿ ಲಿಖಿತ ಅವ್ರೆ
ಹಾ ಚೆನ್ನಾಗಿರುತ್ತೆ ನಿಮ್ ರೊಟ್ಟಿ ನಾನು ತಿಂದಿದ್ದೀನಿ
ಹೌದ್ ಹ್ಮ ಇಷ್ಟ ನ ರೊಟ್ಟಿ ಅಂದ್ರೆ
ಹೌ ಹೌದು
ಹ್ಮ ಮತ್ತೆ ಯಾವಾಗರು ಸಿಕ್ರೆ ತಿನ್ನೋಣ ಲಿಖಿತ ಅವ್ರೆ
ಹಾ ಖಂಡಿತ ಸ
ಹ್ಮ್ ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಿರಲ್
ಹೌದಾ ಅಯ್ಯೋ ನಿಮ್ಮ ಅಷ್ಟಿಲ್ಲ
ಹ್ಮ್ ಇದನ್ನ ಅಪರಿಚಿತ ವ್ಯಕ್ತಿನ ಯಾರಂತಾನೆ ಗೊತ್ತಿರ ಚೆನ್ನಾಗಿ ಸಂಭಾಷಣೆ ಮಾಡ್ತೀರಾ ಇಷ್ಟ ಆಯ್ತು ನಿಮ್ ಧ್ವನಿ
ಹ್ಮ
ಹಾ ಮತ್ತೆ ನಿಮ್ಮನೆಡೆ ನುಡಿ ಎಲ್ಲ ಇಷ್ಟ ಆಯ್ತು ಹಾ ಏನ್ ಕೆಲ್ಸ ಮಾಡ್ತಿರೋದ ಓದ್ತಿರೋದ
ತಿರೋದು
ಓದ್ತಿರೋದಾ ಹ್ಮ ಚೆನ್ನಾಗಿ ಅಭ್ಯಾಸ ಮಾಡಿ
ಹಾ ಮಾಡ್ಬೇಕು
ಹಾ ಚೆನ್ನಾಗಿ ಅಂಕ ತಗೊಳ್ಳಿ
ಪರೀಕ್ಷೆ ಇದಾವಲ್ಲ ಮತ್ತೆ ಓದಿ ಹೌದು ಹೌದು
ಯಾವಾಗಿಂದನ ಹಲೋ
ಕೇಳಿಸ್ತಿದ್ಯಾಯ ಸನಾವ್ರೆ
ಇ ಲಿಖಿತ ಅವರು ಯಾವಾಗಿಂದ ಪರೀಕ್ಷೆ ಇರೋದು ನಿಮ್ಗೆ
ನಮಗೆ ಇಪ್ಪತ್ತಾರರಿಂದನೇ ಸ್ಟಾರ್ಟ್ ಆಗಿದೆ
ಹಾ
ಹಲೋ
ಹಲೋ ಕೇಳ್ತಿಲ್ವಾ
ಹೇಳಿ ಲಿಖಿತ ಅವ್ರೆ
ನಾಮಗಂತಾನೆ
ಹೌದಾ ಚೆನ್ನಾಗ ಆಯ್ತಾ ಓಟ್ ಪರೀಕ್ಷೆ ಎಲ್ಲ
ಹಾ ಚೆನ್ನಾಗಗಾಗಿದೆ
ಚೆನ್ನಾಗ ಓದ್ ಚೆನ್ನಾಗ್ ಅಂಕ ತಗೊಳ್ಳಿ ಓದಿದ್ರನೆೇ ಇವಾಗೆಲ್ಲ ಸಮಾಜದಲ್ಲಿ ಇರೋದು
ಹೌದೌದು
ಹಾ ಹಓದ್ ಅಪ್ಪ ಅಮ್ಮ ಒಳ್ಳೆ ಇರ್ತಿತ ಬನ್ನಿ ಅಷ್ಟೇ ಅಲ್ಲ ಏನ್ ಬ ಹ ಅಷ್ಟೇ ಅಲ್ಲ
ಅಮ್ಮನೆ ಮುಖ್ಯ
ಹಾ ಅದು ಅರಿಚರೋದು
ಹ್ಮ್
ಹಾ ಮತ್ತೇನ್ ಸಮಾಚಾರಲಿಕ್ಕಿತವ್ರೆ
ಏ ಇಲ್ಲ ಸಾರವ್ರೆ
ಹ್ಮ ಏನ್ ಬೆಳಗ್ಗೆ ಚಾ ಕುಡುದ್ರ ಕಾಫಿ
ಬಳಾಯಲಾ ಬೆಳಗೆಲ್ಲ ಕೊಡೆಯಲ
ಬೆಳಗ್ಗೆಲ್ಲ ಕುಡಿಯ ಲ್ವಾ ನೀವು ಅದು ಅದು ಒಳ್ಳೆದೇ ಬಿಡಿ
ಅದೂ ಒಳ್ಳೆ ಅಭ್ಯಾಸ.
ಹ ಬೆಳಗ್ಗೆ ಎದ್ದು ಚೆನ್ನಾಗಿ ಊಟ ಸೇವನೆ ಮಾಡ್ಬೇಕು ಹಣ್ಣು ತಿನ್ಬೇಕು ಹಣ್ಣು ಹಂಪ್ಲ
ಹೌದು
ಹ ಅಂತ ತಿಂದ್ರೆ ಒಳ್ಳೇದ ಆರೋಗ್ಯಕ್ಕೆ
ಹ ಗೆಳತಿಯರೆಲ್ಲಾ ಹೆಂಗಿರ್ತಾರೆ ನಿಮ್ ಜೊತೆ ಚೆನಾಗ್ ಮಾತಾಡ್ತರ
ಚೆನಾಗಿದಾರ ನಿಮ್ಮ್ ಜೊತೆ ಎಲ್ಲ
ಹೌದಾ ನಾವು ಚೆನಾಗಿದ್ರೆ ಅವ್ರು ಚೆನಾಗಿರ್ತಾರೆ.
ಅದು ನಿಜನೇ ಬಿಡಿ ಲಿಖಿತ ಅವ್ರೆ ನಾವ್ ಹೆಂಗಿರ್ತಿವಿ ನಮ್ಮ್ ಮುಂದಿನ ವ್ಯಕ್ತಿ ತೆಂಗೆ ಇರ್ತಾರೆ.
ನಿಮ್ ಬಾಲ್ಯ ಹೆಂಗಿತ್ತು ಸಹನಾ ಅವ್ರೆ
ನಮ್ ಬಾಲ್ಯ ಚೆನ್ನಾಗಿತ್ತು ನಾವೆಲ್ಲಾ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ ಲಿಖಿತ ಅವ್ರೆ.
ಹೌದಾ
ತುಂಬಾ ಚೆನ್ನಾಗ್ ಆಟ ಆಡ್ಕೊಂತ ಹೊಲ ಗದ್ದೆ ಎಲ್ಲಾ ಹೋಗಿ ಆಕಳ
ಆಟ ಆಡ್ತಿದ್ವಿ ಅಲ್ಲ ಈಗಂತ್ ಆಡೋದೇ ಇಲ್ಲ
ಹಾ ಏನ್ ಹಾ ಹೌದು ಲಿಖಿತವ್ರು ಇವಾಗ ಹೆಂಗಿದೆ ನೋಡಿ ವಾತಾವರಣ ಎಲ್ಲಾ ಯಾರು ಮಕ್ಕ್ಳುನ್ನ ಹೊರಗಡೆನೆೇ ಬಿಡಲ್ಲ
ಎಲ್ಲಾ ದೋ ನ ಇಟ್ಕೊಂಡು ಕುತ್ಕೊತಾರೆ ಮತ್ತ್ ಇನ್ನೇನಿಲ್ಲ ತೋಯ್ ಮತ್ತಿನ್ನೇನಿಲ್ಲ ಸಹನ ಅವ್ರೆ.
ಹೌದಾ ಏನ್ ನಿಮ್ ಕೊಟ್ಟಡ ಎಲ್ಲ ಏನ್ ಒಂತರಾ ಗಲಾಟೆ ಗಲಾಟೆ ಶಬ್ದ.
ರೂಮ್ ಅಲ್ವಾ ಎಲ್ರು ಇರ್ತರೆ.
ಹೌದಾ ಹಾ ಹ್ಮ್ ಮತ್ತೆ ಏನ್ ಸಮಾಚಾರ ರೀ
ಮತ್ತ್ ಇನ್ನೇನು ಇಲ್ಲ ಸನಾ ಅವ್ರೆ ನೀವ್ ತುಂಬಾ ಚೆನ್ನಾಗ್ ಮಾತಾಡ್ತಿರ.
ಹಾ ಹೇಳ್
ನೀವ್ ತುಂಬಾ ಚೆನ್ನಾಗ್ ಮಾತಾಡ್
ಹೌದಾ ಧನ್ಯವಾದ ನೀವು ಕೂಡ ಚೆನ್ನಾಗೆ ಮಾತಾಡ್ತಿರಾ
ಹಯ್ಯೋ
ಹ್ಮ್
ಯಾರು ಗೊತ್ತೆ ಇಲ್ಲ ನೀವು ಆದ್ರೂ ಎಷ್ಟ್ ಚೆನ್ನಾಗ್ ಮಾತಾಡ್ತೀರಾ ನೋಡಿ.
ಹೌದಾ
ಹ ಊಟ ಎಲ್ಲ ಹೆಂಗಿತ್ತು ಇವತ್ತು
ಚೆನಾಗೇ ಇತ್ತು.
ಚೆನಾಗೆ ಇತ್
ಹಾ ನಿಮ್ಗ್ ಅಡ್ಗೆ ಎಲ್ಲ ಮಾಡಕ್ ಬರತ್ತಾ
ಲ್ಲ ಎಲ್ಲ ಮಾಡಕ್ ಬರಲ್ಲ ಲಿಖಿತ ಅವ್ರೆ.
ಯಾಕೆ
ಬರಲ್ಲ ಅಂದ್ರೆ ನಮ್ಮ್ ಮನೇಲೆೆಲ್ಲಾ ಹೇಳಿಲ್ಲ. ಮ್ಯಾಗಿ ಮಾಡ್ತೀನಿ ಟೀ ಮಾಡ್ತೀನಿ.
ಕಲ್ತ್ಕೊಳ್ಳಿ ಮುಂದೆ ಬೇಕ್
ಹ ಹೌದು ಕಲ್ತ್ಕೋಳ್ಬೇಕು. ಹ್ಮ್ ಯೂಟ್ಯೂಬ್ ಇದೆ ಅಲಾ.
ಹಲೋ
ಹಲೋ
ಹಾ ಹೇಳಿ ಸಾಹನ ಅವ್ರೆ
ಯೂಟ್ಯೂಬ್ ಇದೆ ಅಲಾ ಲಿಖಿತ ಅವ್ರೆ.
ಯೂಟ್ಯೂಬ್ ಹ ಹಾ
ಇವಾಗ ಜಾಸ್ತಿ ಇ ಒತ್ತಡ ಇದೆ ಓದೋದು ಮನೆಯದು ಕುಟುಂಬದ ಎಲ್ಲ
ಹೌದಾ
ಅದಕ್ಕೆ ಇದೆಲ್ಲಾ ಮುಗಿದ್ಮೇಲೆ ಒಂದು ಒಳ್ಳೆ ಉದ್ಯೋಗ ಬಂದ ಮೇಲೆ ಅವಾಗ ಚೇವ ಮಾಡೋಣ ಅಂತ ಅನ್ಕೊಂಡಿದೀನಿ
ಹ್ಮ್ ಹ್ಮ್ ಮತ್ತೆತ್ತನ್ ದಿನ ಹೇಗಿತ್ತು ನಿಮ್ಗೆ
ಹತ್ತಿನ ದಿನ ಓದೋದು ಬರೋದು ಇದೇ ಆಗಿದೆ
ಹೌದು ಓದಿದ್ರ ಬೆಳಗ್ಗೆದ
ಹೌದು ಓದಿದ್ವಿ ಈಗ ನಿದ್ದೆ ಮಾಡ್ಬೇಕು
ಇದೇ ಮಾಡ್ಬೇಕಾ ಯಾಕೆನ್ ರಾತ್ರಿ ಎಲ್ಲಾ ಮಲ್ಗಿಲ್ವಾ ನೀವು
ಇಲ್ಲ ರಾತ್ರಿ ಎಲ್ಲಾ ಕರೆಂಟ್ ಇರ್ಲಿಲ್ಲ
ಹಾ ಹಾ ಹಾ
ಅದಕ್ಕೆ ಮಲ್ಗಿಲ್ಲ
ಹೌದಾ ಹ್ಮ ಹ್ಮ್ ಹ್ಮ್ ಮಳೆಗಾಲ ಅಲ್ಲ
ಹ ಅದಕ್ಕೆ ಸೊಳ್ಳೆ ಎಲ್ಲ ಜಾಸ್ತಿ ಹ್ಮ್ ಮಾಂತ ಸಮಾರ
ಮತ್ತೆ ಲಿಖಿತ ಅವ್ರೇ
ಮತ್ತೆ ಏನು ಇಲ್ಲ
ಹಾ
ಮತ್ತ ಇನ್ನೇನು ಇಲ್ಲ
ಹೌದಾ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಕೊಂಡ್ಕೊಂತಿದ್ದೀರಾ ನಮ್ ಜೊತೆ ಎಲ್ಲಾ
ಹ್ಮ
ಎಲ್ಲ ನಮ್ಮ್ ಸ್ನೇಹಿತಿತರನೇ ಮಾತಾಡ್ತಿದೀರಾ
ಹೌದ ಹ
ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ನೀವು
ಹೌದಾ
ಹ್ಮ್
ತ್ತ ಸಹನ ಅವ್ರೇ ಏನ್ ಸಮಾಚಾರ
ಹಾ ಹೇಳಿ ನಿಕ್ಷಿತಾ ಅವರ
ಮತ್ತೆ ಸಮಾಚಾರ ಅಂದೆ
ಏನು ಇಲ್ಲಲ್ಲಿಗೀಿತವ್ರೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗ್ತ ಗೊತ್ತಾಗ್ತಿಲ್ಲ ನೋಡಿ ನನ್ಗೆ
ಇರ
ಹ್ಮ್ ಚೆನ್ನಾಗಿ ಮಾತಾಡಿದ್ರೆ ಹಾಗೆ ಮಾತಾಡ್ತಾ ಇರ್ಬೇಕು ಹೂ ಅಂತ ಅನಿಸುತ್ತೆ ಅಲ್ವಾ
ಮಮ್ಮಿ
ಹ್ಮ್ ಕಟ್ ಮಾಡಕೆ ಮನ್ಸ ಆಗಲ್ಲ ಹ್ಮ ಹ್ಮ್ ಮತ್ತೆ ಲಿಖಿತ ಅವ್ರೇ
ಏನಿಲ್ಲ ಸಹನ ಅವ್ರೇ ಯಾಕ ನಗತಿದ್ದೀರಾ ನೀವು
ಇಲ್ಲ ನಿಮ್ಮ ಧ್ವನಿ ಎಲ್ಲ ಕೇಳಿ ನನಗೆ ಖುಷಿ ಆಗ್ತಿದೆ ಅದಕ್ಕೆ.
ಫುಲ್ ಖುಷಿ ಆಗ್ತಿದೇಯಾ.
ಹ ಧನ್ಯವಾದ ಲಿಖಿತ ತ ಅವ್ರೆ ನಿಮ್ ಸಮಯ ನಮ್ ಸಮಯ ಅನ್ಕೊಂಡು ನಮ್ ಜೊತೆ ಮಾತಾಡಿದೀಕ್ಕೆ.
ಹಾ ಹೌದು ಸಹನಾ ಅವ್ರೆ.
ಧನ್ಯವಾದ ಲಿಖಿತ ಅವ್ರೇ ಧನ್ಯವಾದ ಮತ್ತೆ ಸಿಗೋಣ.
ಹಾ ಸರಿ ಸಹಣ ಅವ್ರೆ ಸಿಗುವ.
ಹ್ಮ್